ಹಲೋ
ಹಲೋ
ಹಾ ಕೇಳತಲ್ಲ
ಕೇಳ್ತ್ದಲ್ಲಿ
ಹಾ ಏನ್ ಊಟ ಆಯ್ತಾ
ಹ್ಮ್ ಆಯ್ತು ನಿಮ್ದು
ಹಾ ನಂದು ಊಟ ಆಯ್ತಪ್ಪ ಏನ್ ಮಾಡಿದರು ಊಟ
ನಾನು ಇದು ಬದನೇಕಾಯಿ ಪಲ್ಯ ರೊಟ್ಟಿ ನೀನು
ನಾನು ರೊಟ್ಟಿ ಮತ್ತೆ ಮತ್ತೆ ಇದು ಮೆಣಸಿಕಾಯಿ ಖಾರ ಆರ್ದದು
ಹ್ಮ್
ಮತ್ತೆ ಬೇಳೆ ಸಾಂಬಾರು
ಯಾವಬೇಡ
ತಾವರಿ ಬೇಳೆ
ಹ್ಮ್ ಹ್ಮ್
ಹಾ ಹ ನಾ ಏನೇನಪ್ಪಾ ಕೆಲ್ಸ ಇತ್ತು ಬಂಗಲ್ಲ ಹೊಂಟತ್ತು ಹೊರ್ಗಡೆ
ಯಾತಕೆ
ಆಸವಾ
ಹೋಗ್ತಾ ಇದ್ದೇನೆ ಈಗ
ಹ್ಮ್ ಹೋಗ್ತಿದೀನಿ ಕಂಪ್ಯೂಟರ್ ಸೂಚಿ ಮಾಡಿದ್ನಲ್ಲ ಒಂದ್ ವಾರ ಮೇಲಾಯ್ತು
ಅದೇ ಸ್ವಲ್ಪ ಕೆಲ್ಸ ಹೇಳಿದ್ನಲ್ಲ ಮಾಡ
ಹಾ ನೋಡೋಣ ಆ ಆ ತಕ ವಾಟ್ಸಆಪ್ ಹಾಕ ಕೇಳ್ತೇನನೆ
ಹೌದು ಹ್ಮ್ ಮತ್ತೆನ್ ಸಮಾಚಾರ ಎಲ್ಲ ಆರಾಮ್ ಒಂದ್ ಮನೆ
ಹಾ ಎಲ್ ಆರಾಮ್ ಆರಪ್ಪ ಅಲ್ಲಿೇ ನಿಮ್ಮ ಮನೇಲಿ
ಹ್ಮ
ಹಾ ಏನ್ ಮಾಡ್ತಾ ಇದಾರೆ ಮನೆಯಲ್ಲಿ ಕಲ್ಸ್ಕೋಗವ್ರ
ಇಲ್ಲ ನಾನು ಸ್ವಲ್ಪ ಒಂದು ಒಂದು ಕ್ಲಾಸ್ ಕೇಳ್ಬೇಕಂತ ಕುೂತ್ಕೊಂಡಿದ್ದೆ ಒಂದೊಂದು ಕ್ಲಾಸ್ ಇದೆ ಅಂತ ಕುೂತ್ಕೊಂಡಿದ್ಯ
ಹ್ಮ
ಬಟ್ ಅ ಯಾಕೆ ಜೈನ ಜೈ ಯಾಕ ಹೋ
ಅದಕೇನ್ ಅಮೌಂಟ್ ಕಟ್ಬೇಕಾ ಹಾ
ಫ್ರೀ ಫ್ರೀ ಬರುತ್ತಾ
ಾ ಹಾ ಹಾ
ಸಬ್ಸ್ಕ್ರೈಬ್ ಆಗ
ಹೌದಾ
ಸಬ್ಸ್ಕ್ರೈಬ್ ಆದ್ರೆ ನಮ್ಷ್ಟಾ
ಯಾವ್ ಚೆನ ಅಲ್ಲ ನಾನು ಸ್ವಲ್ಪ ಶೇರ್ ಮಾಡ್ಯಾರ
ಅದು ಎರಡು ಮೂರ್ ನಾಲ್ ನಾ ನಾಲ್ಕ್ ಕ್ಲಾಸ್ ನಾಲ್ಕ್ ಚಾನೆಲ್ಗಳಿವೆ ಅವು
ಅ ನಾಲ್ಕು ಚಾನೆಲ್ ಆ
ಹ ನಾಲ್ಕು ಕೋಚಿಂಗ್ ಸೆಂಟ್ರವು ಧಾರವಾಡ ನಾಲ್ಕು ಸೆಂಟರ್ಗಳುವು ನಾಲ್ಕು ಕ್ಲಾಸ್ ಹೇಳ್ತಾರ ಅವ್ರು ಒಂದು ಟೈಮಿಂಗ್ಸ್ ಹೆಂಗ್ ಗೊತ್ತಾ. ಒಂದಿನ ಒಂದ ದಿನ ಒಂದು ಕೋಚಿಂಗಗೆ ಹೇಳೆ ಒಂದ ದಿನ ಒಂದು ಕೋಚಿಂಗದ ನಲ್ಕ ಕ್ಲಸ್ ಕೇಳೆ ನ ಒ ಮೆಂಟ ಅಬಿಲಿಟಿ.
ಯಾವ ಸಬ್ಜೆಕ್ಟ್ ಇದಾವೆ
ಕಾಸ ಅಂತರಲ್ಲದ ಅವ್ರದು. ಹೇಳಿ ಬಿಡ್ತಾರ ಅವ್ರಿ ಇದೇ ಕ್ಲಾಸ್ ಹೇಳ್ತಂತ ಹೇಳಲ್ಲ
ಅಲ್ಲ ಸಬ್ಜೆಕ್ಟ್ ಯಾವ್ಯಾವ ಸುಮ್ಮಿ ಗೊತ್ತಾಗಲ್.
ಸಬ್ಜೆಕ್ಟ್ ಮೆಂಟಲ್ ಅಬಿಲಿಟಿ ರೀಸನಿಂಗು.
ಮದ
ಗ್ರಾಮರ್ ಹೇಳ್ತಾರ.
ಇಂಗ್ಲಿಷ್ ಗ್ರಾಮರ್ ಮತ್ತ ಇಷ್ಟ್ರ ಇಷ್ಟ ಕೇಳೋನಿ ಅಂತ ಯೂಸ್ ಆಗಂತ. ಕೆಸಟ್ ಗಸರ್ಟ್ ಮಾಡಕ ಅದ ಒಂದು ಹಿಸ್ಟ್ರಿ ಕ್ಲಾಸ್ ಕರತೀನಿ ಹ್ಮ್.
ಮತ್ತೈದು ಅವ ವಿಶ್ವಗಿರಿ ಅಂತ ಬರ್ತಲ್ಲ ವಿಶ್ವಗಿರಿ.
ಈಶ್ವರಗಿರಿ ಪಾಠಶಾಲೆ ಹಾ. ಹಾ ಒಂದ್ ಕೇಳ್ತೇನೆಡಡ್ಡ್ ಡಬಲ್ ಕ್ಲಾಸ್ ಇದೆ ನನ್ ಹತ್ರ. ಫಸ್ಟಿಗೆ ಸ್ಟಾರ್ಟಿಂಗ್ ನಾನು ದಧಾರ್ವಾಡಕ್ ಹೋಗಿದ್ನಲ್ಲ ಅವಾಗ
ನನ್ ಅವ್ರ ಕಲಸ ಕಳ್ತದಾ
ಹಾ ಪಸ್ಟಿಕ್ ಸ್ಟಾರ್ಟಿಂಗ್ ಅಂದು ಕ್ಲಾಸ್ ಕೇಳತಿದ್ದೆ ಬಟ್ಟ ಕೇಳ
ಯಾಕ ಚೆನ್ನಾಗ್ ಹೇಳ್ತಾರಲ್ಲ ಅವರು.
ಚೆನ್ನಾಗಿ ಹೇಳ್ತಾರೆ ಬಟ್ ಒಂದು ಅಷ್ಟು ಕ್ಲಾರಿಟಿ ಇಲ್ಲ ಇನ್ನೊಬ್ಬಂದ ಬರುತ್ತೆ.
ಇನ್ನೊಬ್ರಯರು
ಇನ್ನೊಂದು ಅದು ಒಂದು ಇದು ಬರುತ್ತೆ ಅಂದ್ರೆ ಒಂದು ಕೋಚಿಂಗ್ ಸೆಂಟರ್ ಐ ಅಂತಲ್ಲ ಅಗೆ ಆಗ್ತನ ನೋಡ ಲಿಂಕ್ ಅದು.
ಅದು ಮೆಂಟಲ್ ಎಬಿಲಿಟಿ ಹೇಳ್ತಾರಲ್ಲ ಚೆನ್ನಾಗ ಆತಾರಲ್ಲ ವಿಷ.
ಹಾ ಯಶವರಿಗರ್ ಚೆನ್ನಾಗಿ ಹೇಳ್ತಾನೆ ಬಟ್. ಯಾವಾಗ ಸು ಸಿ ಗಸ್ ನಾರ್ಮಲ್ ಪಿ ಸಿ ಬರಕ ಎಸ್ ಡಿ ಎಬ್ಡಿ ಎಂತವು ಹಕೆ ನಡತದ ಅದು
ಹ
ಬ ವಾರ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಜೀಡಿ ಗಿಡ ಆದ್ರೆ ಸ್ವಲ್ಪ ತಲೆ ತಿಂತದ ಹ
ಹಾ
ಸುಮ್ಮ್ನೆನ ಸತ್ರರ ಹ ಕೊಟ್ಟ ಹೋಗ್ಬ ಬಿಡ್ತ ಸುಮನೆರ ಮಾಡಿಬ ಬಿಡ್ತಾನ ಸತ್ರ ಏನ್ ಕೊಡೋಲ್ಲ
ಹ
ಒಂದು ವಾರ ಆದ್ಮೇಲೆ ನನ್ನೆ ಮರ್ತೋಗ್ಬ ಬಿಡುತ್ತ ಈಶವರ್ಗಿರಿದು
ಲ್ಲ ಮಾಡ
ಈಸಿ ಮಾತಾಡಲ್ಲ ಅಂದ್ರೆ ಇನ್ನೂಬ್ಬ ಹದಾನ
ಹರು
ಎಸ್ ಗೊತ್ತಿಲ್ಲ ಬಟ್ ನನ್ನತ್ರ ಯಾವ್ದೋ ಫೋನ್ ಗೊರ್ತ್ತ ಇದೆ ಎಲ್ಲಮ್ಗೆ ಯಾವ್ದು. ಮತ್ತೇನು ಸಮ.
ಏನ ಬಕ್ ಮಳಗಡೆ
ಸುಮಿತ್ ಸರ್ ಕ್ಲಾಸ್ ಅಂತ ಐತ್ ನೋಡ್ ಸುಮಿತ್ ಸರ್.
ಹಾ
ಸುಮತ್ ಸರ್ ಕ್ಲಾಸ ಸ ಹ ಅವನ ಹೆಸರ ಸುಮ್ಮೆತ್ ಅಂತ ಐತಿ ಅವಂದು ಯುಟ್ಯೂಬ್ ಚ ಸುಮಿತ್ ಅಂತ ಐತಿ
ಅವರು ವೀಡಿಯೋ ಎಲ್ಲ ಮಾಡ್ತಾರಾ ಹಿಂಗ ಜನ ವೀಡಿಯೋ ಮಾಡೋಸ ಹೋಗ ಮಾ ಅನ್ತದಾ
ಇಲ್ಲ ಅವ್ರರು ಕೆಲ್ಸನೇ ಅದು ಅವ್ರ್ದ ಅವ್ರು ಏನು ಚಾನಲ್ ಇರ್ತ್ತಲ್ಲ ಅವ್ರ ಕಾಸು ಬರುತ್ತೆ ಅವ್ರಿಗೆ
ಕಾಸು ಬರುತ್ತಾ ಒಬ್ಬೊಬ್ರು ಕಾಸಗೆ ಅಮೌಂಟ್ ಇಡ್ತಾರಲ್ಲ
ಹ ಅಮೌಂಟ್ ಇಡತ ಫಸ್ಟ್ ಸ್ಟಾರ್ಟಿಂಗ್ ಯಾರು ಫೀಸ್ ಮಾಡ್ದಲ್ಲ ಫ್ರೀ ಮಾಡ್ತಾರ‌ ಪಸ್ಟ ಸ್ಟಾರ್ಟಿಂಗ್ ಒಂದ್ ತಿಂಗಳು ಎರಡು ತಿಂಗಂಗಳು ಮಾಡಗೆಸ ಆಮ್ಯಾಗ ರೊಕ್ ಇಡ್ತಾರೆ ಹಿಂಗ ಒಂದ್ ಒಂದ್ ತಿಂಗಳಿ ಇನ್ನೂರು ಒಂದ್ ತಿಂಗಳಗ ಹಿಂಗ ಬ್ಯಾಚ್ ಇರ್ತಲ್ಲ ಒಂದ್ ಬ್ಯಾಚ್ ಮುನ್ನೂರು ಐನೂರು ಸಾವಿರ ಹಿಂಗ್ ಇಡ್ತಾರ
ಹ
ಮೈಸೂರ್ ಗಿರಿ ತಗೊಂಡಿದ್ದೆ ಪಸ್ಟ ಸ್ಟಾರ್ಟಿಂಗ್ ಹೋದಾಗ ನಾನೂರು ರೂಪಾಯಿ ಕೂಟ್ಟ ತಗೊಂಡಿದ್ದೆ
ಅಂದ್ರೆ ಅಲ್ಲೇ ಯೂಟ್ಯೂಬ್ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಗೋಬಹದು ಆ ಕ್ಲಾಸ್ ಅಮ ಕಟ್ಟಿ
ಒಂದು ಆಪ ಐತಿ ಈಶವರ್ರಿಗೆ ಅಂತ
ಹ ಆಪಯಲ್ಲಿ ಹೋಗಬೇಕಾ ಹ್ಮ ಹ್ಮ
ನಮಗ ಅಷ್ಟ ಗೊತ್ತಿಲ್ಲ ಮತ್ತೆ ಈ ಉಸ್ನಾಪ ನಾಯಕ್ ಅವರ ಎಲ್ಲ ಯಾರರ ಕ್ಲಾಸ್ ಹೇಳುತ್ತಿರಲ್ಲ ಬಿಟ್ಟಾರ ಹೇಳ್ತಾರ
ಯಾರು
ಉಸನ್ನಪ್ಪ ನಾಯಕಂತ ಹೇಳ್ತಿರಲ್ಲ
ಇಲ್ಲ ಅವ್ರು ಸುಮ್ಮ್ನೆ ಅವ್ರ ಇದೆ ಜಿಕ ವಿ ಕೆ ಹೇಳ್ತಾರ ಸುಮ್ಮ್ ನಾರ್ಮಲ್ ಜಿ ಕೆ
ಹಾಕ್
ಕರೆಂಟ್ ಅಫೇರ್ಸು ಮತ್ತ
ಕೂಷನ ಪೇಪರ್ ಬೀಡಸ್ತರಾ ಹೌದೌದ
ಹ್ಮ್
ಶರಣಯ್ಯ ಬಂಡಾರಿ ಮಟ್ಟದ ಐತಿ ನೋಡಿ ಹೆಸರಿ ಜುಡಮ ಮತ್ತ ಬಿಸಿ ಬಿಟ್ಟದ ಬಳಗ ಅಂತ ಕ್ಲಾಸ್ ಕೇಳಿ ಬಿಡು
ಎದರ ಬಗ್ಗೆ ಅದ
ಶರಣಯ್ಯ ಬಂಡಾರ ಮಟ ಇಷ್ಟರಿ ಹೇಳೇತನಾವ
ಇಷ್ಟರಿ ಇದೆಯಾ
ಇಷ್ಟ್ರಯಿದ ಯಾವ್ದಾವ ಗೂತ್ತಾನ ಫಸ್ಟ್ ಕರ್ನಾಟಕ ಹಿಸ್ಟ್ರಿ ಮುಗಸನಾ ಆಮ್ಯಾಗ ಇಂಡಿಯನ್ ಹಿಸ್ಟ್ರಿ ಆಮ್ಯಾಗ ಮೆಡೋಲ್ ಹಿಸ್ಟ್ರಿ ಕ್ಷತ್ರನಗರ ಕಥಲ್ಲ ಹ್ಮ್ ಇವಾಗ ಅವಲ್ಲ ಹೇಳಿ ಕೊಡತಾನೆ ಬಟ್ ಅದು ಮೊದಲ್ ಫೀ ಇದು ಅದು ಫೀ ಇಲ್ಲ ಅದಕ್ಕ ಬಟ್ ಕ್ಲಾಸ್ ಕಂಟಿನ್ಯೂ ಇರಲ್ಲದು ಕ್ಲಾಸ್ ಕಂಟಿನ್ಯೂರಿಲ್ಲ ಒಂದ ಒಂದ್ ದಿನ ಒಂದೇ ಕ್ಲಾಸ್ ಇರುತ್ತ ಬ ದತ
ಅಲೋ
ಹ್ಮ್ ಕೇಳಸಲತ್ತದಿಲ್ಲ ಸುಮ್ ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಬಿಡ ಅಕಡಿ ಯಾವು ಬೇಡ
ಸೆಂಟ್ರಲ್ ಗೌರ್ಮೆಂಟ್ ಹೋಗಬೇಕಾ
ಹ್ಮ್
ಸೆಂಟ್ರಲ್ ಗೌರ್ಮೆಂಟ್ ಕ್ಲಾಸ್ ಯಾರ ಯಾರ ಹೇಳ್ತಾರ
ಚ ಅದೇ ಹೇಳ್ತೀನಿ ಸುಮಿತ ಅಂತ
ಹ
ಸುಮಿತ್ ತಾನ
ಇವಾಗಾ ರೀಸೆಂಟ್ ಆಗಿ ಒಂದ ಕೇಸ ಆಯ್ತು ಗೊತ್ತಾ
ಹಾ ಆಯ್ತು ಎಸ್ ಎಚ್ ಜಿ ಡಿ
ಹಲೋ
ಹಾ ಅದು ಇದ ಆಗದಲ್ಲ
ಅದೇ ಸರ್ ಮೇಲೆ ಕೇಸ್ ಮಾಡ್ತಾರಲ್ಲ
ಹಕ್ಕ
ಅದ ಏನೋ ಹಂಗ ಗೊತ್ತ ಇನ್ಸ್ಟಾದಲ್ಲಿ ಬಂದತ್ತಲ್ಲ ಸರ್ ಈಥರ ಸ ಮೇಲೆ ಗತ್ತ
ಹೌದೌದದು ಎಕ್ಸಾಮ್ ಇದು ಮಾಡಿರ ಅಂತಲ್ ಕಾಪಿ ಮಾಡ್ಸಿನನ ಅಂತ
ಸರ ಕಾಪಿ ಮಾಡ್ಸಿದಾರ
ಋಷಭಜಾರ ಅದು ಎಲ್ಲಿ ಗೊತ್ತನ ಆಗಿದ್ದು ನಮ್ಮತ್ರ ಅತ್ರಲ್ಲು ಆ ಕಡೆ ಆ ಜಿಡಿ ಜನ ಆತ್ತತ್ತು ಒಂದ ತಿಂಗಳಿಂದ ಆಗತ್ತಲ್ಲಾ ಒಂದ ತಿಂಗಳಿಂದಂದ ಎರಡ್ ತಿಂಗಂಗಳ ಆಗಿತ್ತತ್ತು
ನಾ ಹಾಗ ಗೊತ್ತನಪ್ಪ ಬಸೂರ್ ಮೇಲೆ ಪಾರಾಗಿದೆ ಅ ಕೇಳಿದ್ರ ಯ ಎಕ್ಸಾಮ್ ಗೊತ್ತಿಲ್ಲ ನಂಗೆ ಎಫ್ ಐ ಆರ್ ಆಗಿದೆ ಸರ್ ಮೇಲೆ ಸರ್ ಒಂದೊಂದು ಟೈಮ್ಲ್ಲಿ ಇರೋ ಮಾಡಿಬಿಟ್ರಅವರು
ಯಾವಸ್
ಹಪ್ಪ ಕೊಚ್ಚಲ ಪ ನಿಂ ಕೊಚ್ಚಲ ಅಂತ ಕಾಲ
ಹೌದ ಆಗ್ಬಟ್ಟಂಗ ಗತ್ತಲ್ಲಪ್ಪ ಏನಂದ್ರರು
ಹೌದಾ
ಹ್ಮ್ ರವಾಡಗನೆ ಯಾವರ ಅದು
ಲ್ಲ ಅಲ್ ಅನ್ಸುತ್ತೆ ಅದ ಬೇರೆಸ ಅಷ್ಟರ್ಬು ಹ್ಮ
ಗೊತ್ತಾಯ್ತ ಫಜಿಸ್ ಫಜಕ್ಸ್ ವಾ ಹ
ಅವ್ರ ಬಜಿಕ್ ಸಾಲಾನ
ಅೇಳಗದಲ್ಲಿಫಿಸ್
ಫಿಸಿಕ್ಸ್ ಮಲ ಗೊತ್ತ ನೋಡು ಇವರು ಬೇರೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದ ಅಲ್ಲ ಎಫ್ ಐ ಆರ್
ಇರ್ಬೋದು
ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡು
ಎಲ್ಲಿದೆ ಇವಾಗ
ಈಗ ನಮೂಊರ್ ದಾಟ್ ಬಿಟ್ಟು ಕಾಚಮರ ಅಂತಗ ಅಲ್ಲ ಅಲ್ಲ
ಪ್ಪತ್ತಮೂರು
ಹಾ ಸಾಯಂಕಾಲ ಹೋಗ್ಬೇಕು ಕಂಪೂರ್ ಕ್ಲಾಸ್ಗೆ ಬೆಳಗ್ಗೆ ಹೋಗೋದ ಆಗಲ್ಲ ಇವಾಗ
ಹ್ಮ್
ಮೂರ್ ಗಂಟೆೆಗೆ ಹೋಗ್ತ
ಇಲ್ಲಿ ನಮ್ಮ್ ಊರಲ್ಲ ಇದೆಲ್ಲ ನನ್ ಫ್ರೆಂಡ್ ಬಂದಬ ಬೆಂಗ್ಳೂರ್್ದ
ಹಾ ಏನಂಬ ಹಾ
ಲವ್ ಮ್ಯಾರೇಜ್ ಅಂದ್ರೆ ಹೇಗೆ ಅಂದ್ರೆ ಅವನು ಇನ್ಸ್ಟಾಗ್ರಾಮ್ಲ್ಲಿ ಲವ್ ಮಾಡಿದ್ದಾನೆ ನೋಡ್ಕೊಂಡು ಹ ಬೆ ಪಸಲವ ಅಂಗ ನ ಮೆ ಭಟ್ಟ ಅದು
ಹಾ
ಕ್ಸಾಯ ಆಕ್ಟ
ಸಸಾಯತ
ೋಗಸಂಗಟ ಕೊತ್ತತಲ್ಲ
ಹ್ಮ ರಕ್ಸ ಆಗತ್ತಾ ಹ ಅ ಚನ್ ಮ ಕಳದು
ಒಂದ್ ಜೊತೆಿನ ಯಕ ಜೊತೆಿನ ಆಗ ನಾಲ್ಕು ಒಂದ್ ವರ್ಷ ಇದ ಆಗತ್ತಕಂದು ಅರಿಮಾಂಡೊಮ್ಮ್ನೆ ಹಾಕಿದರು
ಹಾ ಮತ್ತೆ ೋನ
ಇನು
ತೋಕ್ಸಂದ್ಮೇಲೆ ಆಚಾರ ಬಿಡ್ತಾರ
ಅಲ್ಲ ಬೇಲ ಅದೇ ಶಿಲ್ಫ ಅದು ದಂಡ ಕಟ್ಟಿದೆ ನಾಲ್ಕು ಲಕ್ಷ ವಾಪೀಸ್ ತಗೊಂಡ್ರ ಅವರು ಕೇಸು ನಾಲ್ಕು ಲಕ್ಷ
ಾಕ ಬರ್ತದೆ ನಮ್ದು
ಸರಿ ಸರಿ ತಗ